ಅಮ್ಮ
ಹಾ ನಮಸ್ಕಾರ
ಎಲ್ಲ ಡಿಸ್ಟರ್ಬ್ ಮಾಡಿದ್ದೀನಾ
ಇಲ್ಲ ಇ ಎಲ್ಲ ಹೇಳಿ
ನಿಜ ಹೇಳ್ಬೇಕಂದ್ರೆ ತಪ್ಪಿಗೆ ನಿಜ ಹೇಳ್ಬೇಕಂದ್ರೆ ತಪ್ಪು ನಂಬರಿಗೆ ಕರೆ ಮಾಡಿದ್ದೆ ಆದ್ರೆ ಈಗ ಕಟ್ ಮಾಡೋಣ ಅನ್ನಷ್ಟ ಅನ್ನಿಸ್ತಾನೆ ಇಲ್ಲ
ಹಾ ಹಾ ಅದು ಒಂದು ಟ್ಯಾಲೆಂಟ್
ನೀವು ತುಂಬಾ ಶಾಂತವಾಗಿ ಮಾತನಾಡ್ತೀರಾ
ಅಷ್ಟೇ ಏನಿಲ್ಲ ಸಾಮಾನ್ಯವಾಗಿದ್ದೇನೆ ಅಷ್ಟೇ
ಈಗ ಏನ್ ಮಾಡ್ತಿದ್ರಿ
ಸುಮ್ಮ್ನೆ ಮೊಬೈಲ್ ನೋಡ್ತ ಏನು ವಿಶೇಷ ಹೇಳ ಇಲ್ಲ ನೀವು
ನಾನು ಕೂಡ ಹಾಗೆ ಹಾಡು ಕೇಳ್ತಾ ಕಿಟಕಿ ಕಿಟಕಿಯ ಬಳಿ ಕೂಳಿತ್ತಿದ್ದೆ
ನಿಮಗೆ ಯಾವ ತರದ ಹಾಡುಗಳಂದ್ರೆ ಇಷ್ಟ
ನನಗೆ ಮೃದುವಾದ ಹಾಡುಗಳು ರಾತ್ರಿ ಸಮಯದಲ್ಲಿ ಕೇಳೋಕೆ ತುಂಬಾ ಚೆನ್ನಾಗಿರುತ್ತೆ ಆ ತರ ಹ ಆ ತರ
ಹಾ ಹೌದು ರಾತ್ರಿ ಹಾಡು ಕೇಳೋ ಅನುಭವವೇ ಬೇರೆ
ಹಾ ವಿಶೇಷವಾಗಿ ಮಳೆ ಬರುತ್ತಿದ್ದರೆ ಇನ್ನುೂ ಚೆನ್ನಾಗಿರುತ್ತೆ ಅಲ್ವಾ
ಅದನು ಸತ್ಯನೇ ಮಳೆ ಹಾ ಹೌದು ಅದನ್ನು ಸತ್ಯನೇ ಮಳೆ ಮಳೆ ಕಾಫಿ ಹಾಡು ಇವೆಲ್ಲಾ ಒಟ್ಟಿಗೆ ಇದ್ರೆ ತುಂಬಾನೇ ಅದ್ಭುತ ಜೋಡಿ ತುಂಬಾ ಚೆನ್ನಾಗ್ ಅನ್ಸುತ್ತೆ ಅವಾಗೆಲ್ಲ
ಹೌದಾ ಕಾಫಿ ಇಷ್ಟವಾ
ಹಾ ನನಗೆ ತುಂಬಾನೇ ಕಾಫಿ ಇಷ್ಟ ಬೆಳಿಗ್ಗೆ ಒಂದ್ ಕಪ್ ಒಂದ್ ಕಪ್ ಸಿಗದಿದ್ರೆ ದಿನವೇ ಶುರು ಆಗೋದಿಲ್ಲ ನಂಗೆ ಕಾಫಿ ಕುುದಲೇಬೇಕು ದಿನ
ಹೌದಾ ಆ ಹಾ ನನಗೂ ಹಾಗೆ ಅನ್ಸುತ್ತೆ
ಹಾ ನೀವು ಕೆಲ್ಸ ಮಾಡತಿದ್ದೀರಾ ಇಲ್ಲ ಓದ್ತಿದ್ದೀರಾ ಇನ್ನ
ನಾನು ಓದ್ತುತ್ತಿದ್ದೇನೆ ಕಾಲೇಜ್ ಜೀವನ ತುಂಬಾ ಬಸಿ ಜೀವ ಆಗ ಜೀವನ ಆಗಿ ಹೋಗಿದೆೆ
ಅಯ್ಯೋ ಅದೇ ಕಥೆ ಇಲ್ಲಿ ಮುಡ ಅದೇ ಕತೆ ನಮ್ದುನು ಓದೋದಕ್ಕಿಂತ ಟೆಂಕ್ಷನ್ನೇ ಜಾಸ್ತಿ ಇರುತ್ತೆ ಹಾ ಹೌದು ಓ ದವಿ
ಅಯ್ಯೋ ಅದೇ ಕತೆ ಇಲ್ಲಿ ಕೂಡ ಓದ್ದ್ ಕಿಂತ ಟೆನ್ಷನ್ ಜಾಸ್ತಿ ಪರೀಕ್ಷೆ ಹತ್ರ ಬಂದಾಗ ಪರೀಕ್ಷೆ ಪರೀಕ್ಷೆ ಹತ್ತಿರ ಬಂದಾಗ ಮಾತ್ರ ಓದೋ ಮನ್ಸ್ ಬರುತ್ತೆ ನಂಗೆ ನಿಮ್ಗೆ ಹೇಗೆ
ನಮಗುನು ನಂತ್ರ ಒಂದ ದಿನದಲ್ಲಿ ಎಲ್ಲಾ ಪಾಠ ಮು ಮುಗ್ಸೋ ಪ್ಲಾನ್ ಮಾಡ್ತೀವಿ ಒಂದೇ ದಿನದಲ್ಲಿ ಎಲ್ಲಾ ಮುಗ್ದೋಗ್ಬಿಡ್ಬೇಕು ಅವತ್ತಿಂದ ಅವತ್ ನಾವ್ ಓದೊದೇ ಇಲ್ಲ
ಹೌದಾ ಆದ್ರೆ ಅರ್ಧ ಗಂಟೆ ಓದಿದ್ಮೇಲು ಮತ್ತೆ ಮೊಬೈಲ್ ಕೈಗೆ ಬರುತ್
ಹಾ ಕರೆಟ್ ಹಾ ಕರೆಟ್ ಅದುನು ನಿಜಾನೇ
ನೀವು ರಾತ್ರಿ ಜಾಗರಣೆ ಮಾಡುವರಾ
ಹೌದು ರಾತ್ರಿ ಶಾಂತಿ ಇರುತ್ತೆ ಅಲ್ವಾ ಗಮನವ ಆ ಆ ಮಾಡ್ತಿವಿ ಜಾಗರಣೆ ಮಾಡಿ ಓದದ್ತೀವಿ ಯಾಕಂದ್ರೆ ಅದು ರಾತ್ರಿಹೊತ್ತು ತುಂಬಾ ಶಾಂತವಾಗಿರುತ್ತೆ ಗಮನನು ಹೆಚ್ಚಿರುತ್ತೆ ಯಾರದುನು ಶಬ್ದ ಏನು ಇರಲ್ಲ ಅವಾಗ ಓದ್ ತುಂಬಾನೇ ಇವ್ ಇಂಟ್ರೆಸ್ಟ್
ಹೌದಾ ನನಗೂ ಹಾಗೆ ಆದ್ರೆ ಬೆಳಿಗ್ಗೆ ಎದ್ದಳುದೇ ದೊಡ್ ಕೆಲ್ಸ ನಂದು
ನಂಗೂನು ಸೇಮ್ ನಂಗೂನು ಸೇಮು ಅಲರಾಮು ಎಷ್ಟ್ ಸರಿ ಬಡ್ಕೊತಿರುತ್ತೆ ಅದ್ರನ್ನ ಆಫ್ ಮಾಡೋದು ಮಲ್ಕಳೋದು ಆಫ್ ಮಾಡೋದು ಮಲ್ಕಳೋದು ಹಿಂಗಗೆ ಆಗುತ್ತೆ
ಹೌದಾ ಹೌದಾ ನಂತರ ಏನ್ ಇನ್ನು ಐದು ನಿಮಿಷ ಅಂತ ಹೇಳಿ ಅರ್ಧ ಗಂಟೆ ಕಳಿಯುತ್
ಹಾ ವಿಚಾರ್ ಹಾ ಎಲ್ಲಾರ ಎಲ್ಲಾರಗು ವಿಚಾರ್ಸ್ ಹಂಗೆ ಐದ್ ನಿಮಿಷ ಅನ್ನೋದ್ ಮತ್ತ ಅರ್ಧ ಗಂಟೆ ಒನ್ ಅವರ್ ಆಗಿರುತ್ತೆ ಮಲ್ಕ ಮಲ್ಗೆ ಮಲ್ಗ್ತಿವಂಗೆ
ಹಾ ನೋಡಿ ನಿಮ್ಮ ಹವ್ಯಾಸಗಳೇನು
ಹಾಡು ಕೇಳದು ಸಿನಿಮಾ ನೋಡೋದು ಕೆಲವೊಮ್ಮೆ ನ ಹೋಗೋದು ಸ್ನೇಹಿತರ ಜೊತೆ ತಿರುಗಾಡೋದು ಇವೆಲ್ಲಾ ನನ್ನ
ಹೌದಾ ನನ್ಗೂ ಸೇಮ್ ರಾತ್ರಿ ಹೊತ್ತು ನಡೆಯೋದಂದ್ರೆ ತುಂಬಾ ಚೆನ್ನಾಗಿರುತ್ತೆ ರಸ್ತೆ ಗಾಳ್
ಅವಾಗ್ಯಗ ಮನ್ಸೆಲ್ಲ ತುಂಬಾ ಶಾಂತ್ ವಾಗಿರುತ್ತೆ ಚೆನ್ನಾಗ್ ಅನ್ಸುತ್ತೆ ಅದ್ರ ವಾತಾವರ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ನಮಗೂವೇ
ಹೌದಾ ಹೌದ್ ಅದು ಮನಸ್ಸು ಶಾಂತವಾಗುತ್ತೆ ಸಲ ಕೆಲವೊಮ್ಮೆ ಒಬ್ಬರೇ ಇರೋದು ಕೂಡ ಚೆನ್ನಾಗಿರುತ್ತೆ ಅಲ್ವಾ
ಹಾ ತುಂಬಾನೆ ಚೆನ್ನಾಗ ಇರತ್ತೆ ಅದನ್ನ ಒಂಟಿತನ ಮತ್ತು ಶಾಂತಿ ಎರಡು ಬೇರೆ ಬೇರೆ ಚೆನ್ನಾಗ್ ಅನ್ಸುತ್ತೆ ಒಂಟಿ ಆಗಿದ್ರೆ ಶಾಂತವಾಗಿ ಇದ್ರೆ ಎಲ್ಲಾ ಚೆನ್ನ
ಹೌದಾ ವಾವ್ ಮಾತು ಈಗ ಗಂಭೀರವಾಗ್ತಾ ಇದೆ ಅಲ್ವಾ
ಹಾ.
ಹೇಳಿ ಮತ್ತೆ ಮುಂದೆ ಹೇಳಿ ಹೇಳಿ
ಕನೆ ಹಾಗೆ
ನಿಮ್ಮ ಸ್ನೇಹಿತರ ಓಲಯ ದೊಡ್ಡದಾ
ಇಲ್ಲ ತುಂಬಾ ಕಡಿಮೆ ಜನ ಇದಾ ರೆ ಬಟ್ ಆದ್ರೂನು ಅವರೆಲ್ಲಾ ತುಂಬಾ ಹತ್ರರದವರು
ಹೌದಾ ಅದೇ ಒಳ್ಳೇದು ಹೆಚ್ಚು ಜನ ಇರೋದಕ್ಕಿಂತ ನಿಜವ ನಿಜವಾದವರು ಇರೋದೇ ಮುಖ್ಯ ಅಲ್ವಾ. ನನ್ಗೂ ತುಂಬಾ ಫ್ರೆಂಡ್ಸ್ ಇದ್ದಾರೆ ಬಟ್ ಎಲ್ಲಾ ನಾವ್ ಯಾರು ಹತ್ರ ಹತ್ರ ಇಲ್ಲ ತುಂಬಾ ದೂರ ದೂರ ಇದ್ದೀವಿ.
ಸರಿಯಾದ ಮಾತ್ ಈ ನಕಲಿ ಜನ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಈಗೆಲ್ಲ ಯಾರನು ಅಷ್ಟೊಂದು ಚೆನ್ನಾಗ ಅನ್ಸಲ್ಲ ಇವಾಗಿನ ಇದರಲ್ಲಿ
ಹೌದ ಸರಿಯಾದ ಮಾತು ಈಗ ನಕಲಿ ಜನ ಜಾಸ್ತಿ ಆಗ್ಬಿಟ್ಟಿದಾರಲ್ಲ ಸಾಮಾಜಿಕ ಜಾಲ ಜಾಲತಾಣದಲ್ಲಿ ಎಲ್ರೂ ಖುಷಿಯಾಗಿ ಕಾಣ್ತಾರೆ ಆದ್ರೆ ನಿಜ ಜೀವನನೇ ಬೇರೆ.
ಹ ಆದ್ರೆ ಪ್ರತಿಯೊಬ್ಬರು ತಮ್ಮ ತಮ್ಮ ತಮ್ಮ ಕಷ್ಟಗಳ ಸರಿ.
ಕೆಲ ಕೆಲವೊಮ್ಮೆ ಭವಿಷ್ಯದಲ್ಲಿ ಬಗೆ ಬಗೆಯ ಭಯ ಆಗುತ್ತೆ ಅಲ್ವಾ
ಹಾ ಹಾಗಿದ್ರೆ ನಿಮಗೆ ಯಾವ್ ಜಾಗಕ್ಕೆ ಹೋಗ್ಬೇಕನ್ನೋ ಆಸೆ ಅದನ್ನು ಸತ್ತೇನೆ ಅಂದ್ರ ಅವ್ರವರು ಭಯ ಅಂದ್ರೆ ಮಾಡೋ ಕೆಲ್ಸ ಅವ್ರ್ದೇವ್ದಂತ ಕುಟುಂಬ ಜೀವನ ಎಲ್ಲಾ ಯೋಚನೆ ಮಾಡ್ಬೇಕಲ್ವಾ ಅವರುನು ಹ್ಮ್
ಹ್ಮ್ ಆದ್ರೆ ಒಂದು ದಿನ ಎಲ್ಲ ಸರಿ ಆಗುತ್ತೆ ಆದ್ರೆ ಒಂದು ದಿನ ಎಲ್ಲಾ ಸರಿ ಆಗುತ್ತೆ ಅನ್ನೋ ಭರವಸೆ ಇರಬೇಕು ಅಲ್ವಾ
ಅನ್ನು ನಿಜಾನೇ ಭರವಸೆ ಇಲ್ಲ ಅಂದ್ರೆ ಮುಂದೆ ಹೋಗ ಒಂದ ಕಷ್ಟ ಅಲ್ವಾ ಅದು ಸ್ವಲ್ಪ ಇರ್ಬೇಕು ಭರವಸೆ
ಸತ್ಯ ಹ್ಮ್ ಸತ್ಯ ಹಾಗಿದ್ರೆ ನಿಮ್ಗೆ ಯಾವ ಜಾಗಕ್ಕೆ ಹೋಗ್ಬೇಕು ಅನ್ ಅನ್ಸಾತಾ ಅನಸ್ತ ಇದೆ
ತುಂಬಾ ನಿಶಬ್ದವಾದ ಜಾಗ ಆ ಹವಮಾನವಾದ ವಾತಾವರ್ಣ ಎಲ್ಲಾ ಚೆನ್ನಾಗಿರ್ಬೇಕು ಬೆ ಬೆಟ್ಟಗಳು ತಂಪಾದ ವಾ ಹ ಹ ಎಲ್ಲ ಚೆನ್ನಾಗ ಹೆಂಗ ಇರಬೇಕ ಹವಾಮಾನ ತುಂಬಾ ರೈನಿ ಸೀಸ್ ಅಂದ್ರೆ ಮಳೆಗಾಲ ಹ್ಮ್
ನನಗೆ ನನಗೂ ಪ್ರವಾಸ ತುಂಬಾ ಇಷ್ಟ ಹೊಸ ಜಾಗ ನೋಡಿದ್ದ ದ್ರೆ ಮನಸ್ಸು ಹಗುರವಾಗುತ್ತೆ ಯೆಲ್ಲವ ಅದಕ್ಕೆ ನನ್ಗೆ ನನ್ಗೆ ನನಗೆ ಪ್ರವಾಸ ಅಂದ್ರೆ ನಂಗೆ ಪ್ರವಾಸ ಅಂದ್ರೆ ತುಂಬಾ ಇಷ್ಟ ನಾನು ಜಾಸ್ತಿ ಪ್ರವಾಸ ಮಾಡಿದ್ದೀನಿ. ಚಿಕ್ಕಮಂಗಳೂರ ಅಂತ ದಾಂಡಲಿ ಅಂತ ಆ ಈ ತರ ನೀವು ಮಾಡಿದ ಇದ್ದೀರಾ
ಹಾ ನಾವುನು ಮಾಡಿದ್ದೀವಿ ತುಂಬಾ
ಹೊಸ ಜಾಗವನ್ನು ನೋಡಿದ್ರೆ ಮನಸ್ಸು ಹಗರಾಗುತ್ತೆ ಅಲ್ವಾ
ಹಾ ತುಂಬಾನೇ ಹಗುರವಾಗುತ್ತೆ ಹ ಒಂಥರ ಫ್ರೀ ಅನ್ಸುತ್ತೆ ಆ ಎನ್ನಿಲ್ಲ ತುಂಬಾ ಒತ್ತಡ ಏನು ಇರಲ್ಲ ಎಲ್ಲರಿಂದ ಸ್ವಲ್ಪ ದೂರ ಎಲ್ಲಾ ಆರಾಮ್ ಚೆನ್ನಾಗಿರ್ಬೋದು
ನೀವು ಅಡಗೆ ಮಾಡತೀರಾ?
ಹಾ ಮಾಡ ತಿವಿ
ಹೌದ ಏನನ್ ಮಾಡ್ತೀರಾ ಹೆಚ್ಚು ಮ್ಯಾಗಿ ಮಾಡುವ ಮೂ
ಮ್ಯಾಗಿ, ನೂಡಲ್ಸ್ ಪಾಸ್ತಾ ಚಿತ್ರನ ಪುಳಿಯೋಗರೆ ಸಪಾ
ಆಹಾ ಕನಿಷ್ಠ ಅದು ಆದ್ರೂ ಬರುತ್ತೆ
ನಿಮ್ಗೆ ನೇನ್ ನಿಮ್ಗೆ ನೇನ್ ಬರುತ್ತ ಮತ್ತೆ ಮಾಡ್ಲಿಕ್ಕೆ
ನಂಗೆ ಟೀ ಬರುತ್ತೆ ಮತ್ತೆ ಒಲೆಂಟ್ ಆಗುವ ಮಾಡ ವಲೆಂಟ್ ಹೇಗೋ ಮಾಡ್ತೀನಿ ನಂಗೆ ಬರುತ್ತೆ ದೋಸಾ ದೋಸಾ ಮಾಡಕ್ ಬರ್ತ್ತ ತೇ ದೋಸೆ ಮಾಡಕ್ ಬರುತ್ತೆ ಮತ್ತೆ ಮತ್ತ ಇಡ್ಲಿ ಮಾಡಕ್ ಬರುತ್ತೆ ಹೋಳಿಗೆ ಮಾಡಕ್ ಬರುತ್ತೆ ಮತ್ತೆ ನಂಗೆ ತುಂಬಾನೇ ಬರುತ್ತೆ ಅಡುಗೆ ಮಾಡಕ್ಕೆ ಮತ್ತೆ ನಮ್ದು ನಮ ಫ್ಯಾಮಿಲಲ್ಲಿ ನಾನು ಓ ಒಂದ್ಸಾರಿ ಹೋಳಿಗೆ ಮಾಡಿದ್ದೆ ಕೇಳಿ ಹೇಳ್ತೀನಿ ಒಂದ್ಸರಿ ಹೋಳಿಗೆ ಮಾಡಿದ್ದ ಶೇಂಗಾ ಹೋಳಿಗೆ ಅಂತ ಎಲ್ರು ಎಷ್ಟ್ ಚೆನ್ನಾಗ್ ತಿಂದ್ರು ಗೊತ್ತ ಅ ನಿಮ್ಗ್ ಶೇಂಗಾ ಹೋಳಿಗೆ ಮಾಡೋದ್ ಗೊತ್ತಾ ಹೇಗ್ ಮಾಡ್ತಾರೆ ಅಂತ
ಇಲ್ಲ ನಮಗ್ ಗೊತ್ತಿಲ್ಲ ಹೇ
ಹಾ ನಾನ್ ಹೇಳ್ತೀನಿ ಕಿಳಿ ಶೇಂಗಾ ಹೋಳಿಗೆ ಹೇ ಹೇ ಮಾಡಿದ್ರೆ ತುಂಬಾ ಹೆಲ್ತ್ಗೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ನಮ್ದು ನಾನು ಮಾಡ್ತೀನಿ ಶೇಂಗಾಹಳಗೆ ಪ ಸ್ವಲ್ಪ ಕಡಲೆ ಬೀಜಾ ಅಂತೀರನೋಡಿ ಅದನ್ನ ತಗೊಂಡು ಮತ್ತೆ ಒಂದ್ ಸ್ವಲ್ಪ ಬೆಲ್ಲ ತಗೊಂಡು ಅದು ಅದನ್ನ ಮಿಕ್ಸಿಗೆ ಹಾಕ್ಬಿಟ್ಟು ಇಲ್ಲ ಅ ಅದೇ ನಮ್ದು ಹಳ್ಳಿ ಎಲ್ಲ ಹಳ್ಳಿಯಲ್ಲಿ ಕುಟ್ತಾರೆ ಕುಟ್ಬಿಟ್ಟ ಮಾಡ್ತಾರೆ ಅದನ್ನ ಮತ್ತೆ ಹಿಟ್ಟಿಗೆ ಹಾಕೊಂಡು ಮಾಡುದು ಹೋಳಿಗೆ ಚೆನ್ನಾಗಿರುತ್ತೆ ಗೊತ್ತಾ ಮತ್ತೆ ನಮ್ದು ಅಜ್ಜಿಅಜ್ಜಿ ಇದರಲ್ಲ ನಮ್ಮ ಅಜ್ಜಿ ಮಾಡರೋ ಹೋಳಿಗೆ ಅಂದ್ರೆ ನಂಗೆ ತುಂಬ ಬೈ ನಮ್ಮ್ ಅಜ್ಜಿ ನಮ್ಮ್ ಅಜ್ಜಿ ಮಾಡ್ತಾರ ನೋಡಿ ಅವ್ರ ತರ ಯಾರು ಮಾಡೋದೇ ಇಲ್ಲ ಅನ್ಸುತ್ತೆ ಅಷ್ಟ್ ಚೆನ್ನಾಗಿರುತ್ತೆ ಅವ್ರ ಕೈಯಿಂದಾನೇ ಊಟ ಮಾಡ್ಬೇಕ ಅನ್ಸುತ್ತೆ ನಮ್ಗೆ ಹೌದು ಅಷ್ಟ ಚೆನ್ನಾಗ್ ಮಾಡ್ತಾರೆ ಅದೇ ಎಲ್ಲಾ ಬೇರೆ ವೆರಟಿ ವೆರಟಿನ ತರದ ತರದ ಆದ ಇದನ್ನು ಮಾಡ್ತಾರೆ ಮತ್ತೆ ಕೋಮಲ ಅವರೆ ನಿಮ್ಮ ಜೊತೆ ಮ ಮಾತಾಡಿ ತುಂಬಾ ಸಂತೋಷವಾಯ್ತು ಧನ್ಯವಾದಗಳು ಮತ್ತೆ ತ ಸಮಯ ಸಮಯ ಸಿಕ್ಕಾಗ ಮತ್ತೆ ಕರೆ ಮಾಡಿ
ಹಾ ಸರಿ ಆಯ್ತು ನಿಖಿತ ಅವರೆ
ಹ್ಮ ಧನ್ಯವಾದ
ಧನ್ಯವಾದ